ಹಲೋ ಏನ ಅಡಸಿಲ್ಲ ಏನಲ್ಲ ನೀವೇ ಹೇಳ್ಬೇಕ
ಏನಿಲ್ಲ ಊರಿಗೆ ಹರಶಾರ್ ನೋಡಿಲ್ ಸಾವ್ಕಾರ್
ರ
ಹಾ ಪೂರ್ತಿ ಹೋಗಿಲ್ಲ ನೋಡ ಹದ್ವತ್ತು ಹೋಗಿಲ್
ಅಕ್ಷರ ಅಲ್ಲ ಸಾಕ್ ಬಿಡು ಏನನ್ ಮಾಡಿಲ್ಲ ಹೂ ಮಾರಯ ಏ‌ ಏನ್ ಮಾಡುತ್ತಿದ್ದೆ
ಏನ್ ಇಲ್ರರಿ ಹಂಗ ಹೊರ್ಗಡತ್ ಊಟ ಮಾಡಿ
ಹ್ಮ್ ನಮ್ದು ಆಯ್ತೇನೆ ಊಟ
ಹಾ ಹಾ ಹೆಂಗಾಗಿದ್ದೆಲ್ಲ ಊಟ
ಏ ಅನ್ನ ಮತ್ತ ಏಂತ ಸಾರ್ಗೂ ಹೋದೆ ಪಲ್ಯಗೂ ಹೋದೆಪ್ಪ ಎರಡು ಹೋದೆ ಅದೆ ಊಟ ಹುಂಡಿ ಈಗ ಅದ ಹೊ ಬಂದೇ ಹ್ಮ್ ಚಲೋ ಆಗಿತ್ತು ಹ್ಮ್ ಚಲೋ ಆಗಿತ್ತು ಅದೇ ಊಟ ಉನ್ನಕ್ಕೆ ಶಲ್ವರ್ಗ ಸ್ವಲ್ಪ ಗಾಡಿ ತಗೊಂಡ್ರ ಆಯ್ತದ ಬಂದಿದೆೇ ಇಲ್ ಮೈದಾನ ಕ ಮತ್ತೆನ್ ವಿಷಯ ಏನಲ್ಲ ಅಕಡಿಂದ ಈ ಕಡೆ ಇಕಡಿಂದ ಆಕಡೆ ಅಡ್ಡಾಡ
ಮತ್ತೇನ ಪರೀಕ್ಷೆದ ಇಲ್ಲ ಪರೀಕ್ಷೆದ ಇಲ್ಲ
ಪರೀಕ್ಷೆ ಓದ್ಬೇಕಕ್ ಮಾರಾಯ ಹೆ ಒಬ್ಬೊಬ್ರು ನಮ್ಗ ಗೆಳೆಯರ ಇಲ್ಲ ಓದದೊಳಗೆ ಎಷ್ಟು ಮಗ್ನರಗ್ಯರಂತೆ ನಾ ಮಗ ಫೋನ್ ಫೋನ್ ಎತ್ತಿಲ್ಲ ನಿನ್ನೆ ಹಚ್ಚಿದಾಗ ಕೆಲ್ಸದ ಏನೋ ಒಂದು ನನ್ನ ಅವಸರ ಕೆಲ್ಸದ ಎತ್ತ ಒಲೆಗ ಅಲ್ಲ ಅತ್ಯವಸರ ಕೆಲಸ ಇನ್ನೊಂದ ಏನ್ ಗೊತ್ತ ಕೆಲ್ಸದ ಅಷ್ಟೇ ಫೋನ್ ಹಚ್ಚುತ್ತೇನೆ ಯಾರ್ಗಾದ್ರರು ಅವರು ನ ಕೆಲಸದಕ್ಕೆಟ ಹೆಚ್ಚರಿ ನಾನು ಅವಾಗ ಉತ್ತರ ಕೊಡ್ತೀ ಹಂಗೇನಿಲ್ಲ
ಹಾ ಅದ ಕಖರಿಯಲ್ಲ ಇದು ಇದ್ ಆತಿದ ನ್ಯೂಟನ್ ಮೂರ್ನೆಲ್ಲ
ಅಲ್ಲ ಹಂಗಲ್ಲ ಅವರು ನನ್ ಕೆಲಸ ಇದ್ದಾಗ ಹಚ್ಚದಾಗ ನಾ ಏನ್ ತಪ್ಪತಿರ್ಕೊಡಲ್ಲ ಅವರು ತಪ್ಪ ತಿಳ್ಕೋಬಾರ ಕೆಲಸ ಹಚ್ಚಿದಾಗ ನಾ ಬಾಳಿಂದ ಸುಮ್ಮತಲಿತೇನ ಅಂದ್ರು ನಾನು ಕಾಲ್ ಎತ್ಲಿಲ್ಲ ನಾ ಕರೆ ಮಾಡ್ದ ಎತ್ತಲಿಲ್ಲಾ ಸರಿಯತ ಒಂದ್ ಕೆಸ ಒಂದು ಗಂಟೆ ಬಿಟ್ಟು ಹಚ್ಚ ಹತ್ತಕ್ಕ ಅವಾಗಾರ ಎತ್ತುಬೇಕ್ ಇಲ್ಲ
ಆ ಹತ್ತು ಬೇಕಲ ಮತ್ತ
ತಲಿ ಔಟ್ ನನ ತಲೆ ಸರದು ಬಿಡುತ್ತ ಇನ್ನೊಮ್ಮೆ ಅಲ್ಲಿ ಈಗ ಏನ್ ಗೊತ್ತ ಸಾಯ ಮಾಡಿರ್ತ ಸಾಯ ಅಂದ್ರೆ ಈಗ ಸಾಯ ಅಂದ್ರೆ ಹಂಗಲ್ಲ ಈಗ ನೋ ಕೆಲಸಕ್ಕೆ ಹೋಗಿದ್ದನ್ ನನ್ನ ಜೊತೆ
ಹ್ಮ ಸಾಯನದ ಮತ್ತ
ಹ ನಿನ್ನ್ನಗ್ ಹೇಳಕ್ತಿಲ್ಲ ಇಲ್ಲಿ ಆ ನ ನನ್ ತರಗತಿ ಒಬ್ಬ ಅಂತ ಹೇಳಾಕ್ತಿನ ಇದನ್ನ
ಪಾರ್ಟ್ನರ್ಶಿಪ್
ಪಾರ್ಟ್ನರ್ ಶಿಪ್ ಅಲ್ಲ ನನ್ ಜೊತಿ ಬಂದ ಸುಮ್ಮ ಹ ಹ ಈಗ ನೋಡ್ ನನ್ ಜೊತಿ ಎಲ್ಲಾ ಕಡೆ ಬರ್ತಿರ್ತಾನ ಮತ್ತ ನನ್ ಜೊತಿದ್ದ ಮತ್ ಅವಾಗ ಮಾಡ್ಸಿನಯ ಆ ಒಂದ್ ಮಾಡಾಸೆ ಮತ್ತೆ ಒಂದ್ ಸುಮಾರು ಹತ್ತ ಹದಿನೈದು ದಿವಸ ಆಯ್ತಾ
ಹಾ
ನಂದ್ಮೇಲೆ ಮಾಡ್ಸಿದವರು ಇದು ಮಾಡಿದ್ರಪ್ಪ ಈ ನನ್ ಮಗ ಮಾಡವಲ್ಲ ಏನ ನನ್ಗ ಏನಲ್ಲಪ್ಪ ಇದು ಪೂರ್ತಿ ಕಡೆ ಸಾಕ್ಸಕಕಯ್ತು ಆಮೇಲೆ ಅಲ್ಲಿ ಒಂದ್ ಫೋನ್ ಎಲ್ಲ ಹಚ್ಚಿದಾಗ ಒಂದ್ ಕರೆ ಏನೋ ಕೆಲಸ ಇರಬೇಕಂತ ಹಚ್ಚಾನೆ ಇಲ್ಲ ಎತ್ತದೇ ಇಲ್ಲ ಹತ್ತ ಕ ಅಚ್ಚೀದೆ ಎತ್ಲಿಲ್ಲ ಹನ್ನೊಂದು ಕೊಂಡ್ ಹಚ್ಚಿದೆ ಹತ್ತು ಎಡಕ್ ಹಚ್ಚಿದೆ ಹತ್ತು ಐವತ್ತ ಎರಡುಕ್ ಹಚ್ಚಿದೆ ಎತ್ಲಿಲ್ಲ ಸರಿಯಾದ್ ಬಿಟ್ಟೆ ಮರುದಿನ ಜೀವಶಾಸ್ತ್ರ ಪರೀಕ್ಷೆ ಆಯ್ತ
ಅ
ಬೆಳಿಗ್ಗೆರ ಹಚ್ಚಿಕ ವಿಷಯ ಏನಐತ್ಲೆ ಕಶ್ಯ ಎರಡ್ ಸಲ ಹಚ್ಚಿದ ಏನಿಲ್ಲ ಬಂದ ಮಧ್ಯಾಹ್ನ ಏ ಹೌದ್ಲ ನಿನ್ನೆ ಇದು ಫೋನ್ ಹಚ್ಚಿದಲ್ಲಿ ಏನಯ್ತ ಅಂದ
ಹ್ಮ್ ಇವತ್ತು ಕೇಳಿದೆನಾ
ಇಲ್ಲ ನಿನ್ನೆ ನಿನ್ನೆ ಪರೀಕ್ಷೆಗಿಂತಐ ಹತ್ತು ನಿಮಿಷ ಮೊದ್ಲು ಕೇಳ್ದ ಸಿತ್ತದ ಒಳಗ ಏನ್ ಹೇಳಗ್ ಬರ್ಲ ಇಲ್ಲೇ ಅದ ಕೆಲ್ಸ ಇತ್ತು ಹಚ್ಚಿದನಂತೆ ಹಾ ಹಂಗೆ ಹಚ್ಚಿದೆ ಆ ಕೆಲಸ ಹ್ಮ್ ಏನಿಲ್ಲ ಈಗ ಹ ಹ್ ಆತ ಅನ್ನೋದ ಮುಂದಿನ ಸಲ ಅಂದ್ರೆ ಇಂತಥ ನ ಗೊತ್ತಿದ್ರರು ಇಲ್ಲ ಅಂದ್ ಬಿಡರಿ
ನಮ್ದು ಟೈಮ್ ಬರ್ತದೆ ಅಷ್ಟೇ
ಟೈಮ್ ಹತ್ರ ಅಲ್ಲ ಸಮಯ ಬರುದ ಅಲ್ಲೇ ಆಕ್ಚು ಇದು ಹಿಂಗ ಹಂಗ್ ನೋಡಿದ್ರರು ಅವ್ನ್ ಸಮಯ ಅತ್ತ ಅಲ್ಲೇ ಕೆಲಸ ಆಗ್ಬೇಕಾಗಿರದು ಅವದ ಕೆಲ್ಸ ಅದ ಅವಂದ ಕೆಲ್ಸನೇ ಅದ ನಂದಲ್ಲ ನಂದು ಒಂದು ಪ್ರತಿಶತ ಇಪ್ಪತ್ತು ಪರ್ಸೆಂಟ್ ಕೆಲ್ಸ ಆಗ್ ಒಂದು ಪ್ರತಿಶತ ಎಂಬತ್ತು ಕೆಲಸ ಎತ್ಲಿಕ್ಕೆಂದ್ರೆ ಯ ಸಿಟ್ಟ ಬರ್ಲಿ ಒಳ್ಳ ಸರಿ ಒಂದ್ ಕೆಲಸ ಬಿಟ್ಟೆ ಮತ್ತ ಆಗಲೇ ನಮ್ ಗೆಳೆಯೆ ಹಚ್ಚಿದ್ನ ತ ಅವನಿಗೆ ಎತ್ತದ್ನತ್ತ ಎತ್ತಿಗೆ ಸೇಮ್ ಆಗ್ ಅನ್ನಣ್ಣ ಹೋದ ಹಿಂಗ್ ಹೋದ ಅನ್ನೋದು ಕಟ್ಟ ಆಯತತ್ತ ಇಲ್ಲಿ ಆಟ ಆಡಕದಿಂದ ಅಂದ್ಬಿಟ್ಟನ
ಹಾ ಇದು ಪ್ರೀ ಪ್ಲಾನ್ ಇದು
ಅಲ್ಲ ಅಭ್ಯಾಸ ಮಾಡಕತಾನಾ
ಮಾಡಾಕತ್ತ ಮಾಡಾಕತ್ತ ನನ್ ಬ
ಹ್ಮ್ ಇಲ್ಲ ಲ್ಲ ಅನ್ಬೇಕ ಅದ್ರಾಗ ಏನದ ಹ್ಮ ಹತ್ತೆ ಹತ್ ಹ ಓದಕದ್ರೆ ಕಟ್ ಮಾಡ್ಕ ಇಲ್ಲ ಆಟಾಡತ್ನ ಇಲ್ಲ ಅಣ್ಣ ಅ ಅ ಈಗ ಅವನಿಗೆ ಏನು ಫೋನ್ ಎತ್ತಿದಪ್ಪ ನಂಗಗೆ ಗೊತ್ತಲ್ಲಾ ನನಗ ಏನಂದು ಅದು ಅಂದ್ರೆ ನೀನ್ ಏನಂದಿದೆ ಗೊತ್ತನಾ ಏ ಇಲ್ಲಯ ನಮ್ಮ ಕೊಠಡಿಯ ಆಾಗಿರೋ ಒಬ್ಬ ತಗೊಂಡಿ ದನ ಹಣ್ಣ ತೊಂಡಿ ದನಕ್ಕೆ ಮರು ದಿವ್ಸನ್ ಇದ್ ಮಾಡಿದ್ರಾ ನಿಂಗೆ ಯ ನೋಟಿಫಿಕೇಶನ್ ತೋರ್ಸುತ್ತೆ ಅಲ್ಲಿ ಎರಡು
ತಗೊಂಡ್ರಲ್ಲ ಅದು ಪೋನಿನ ಚಿತ್ರದಾಗ ಕೆ ನಿಮ್ ಪಂಗ ತೋರ್ಸತಿ
ಅದೇ ಅದನು ನೋಲ್ಲ ನನಗ್ ಅವಾಗ ಅಂದ್ರ ಮೊದ್ಲಿಂದ ಮನ್ಷ್ಯ ಹಂಗ ಅಂದ್ರ ಸ್ವಲ್ಪ ಈ ನರಿಬುದ್ಧಿ ಅಂತಲ್ಲ ಹಂಗಗೆ ಅದನು ಹಂಗ ಆದ ನಮ್ ಜೊತೆಕ್ ಕೇಳ ಇದು ಹತ್ರ ಅದನಲ್ಲ ಅದ್ರ ಸಲ ಬಿಟ್ಟಿವ ಅಂದ್ರೆ ನೈರಿ ಬುದ್ಧಿ ಅಂದ ರಂಗಲ್ಲ ಈಗ ಹೇಳಿದ್ನಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡ್ಕೊತಾನ ಅದ್ರಂದ ಲಾಭಗ ಅದು ತಪ್ಪತ್ ಹೇಳ್ತಾ ಇಲ್ಲ
ಹಾ
ಕೆಲಸ ಇದಾಗ ಎತ್ತು ಮಾತಾಗುತ್ತ ಅದು ನನಗು ಈ ಸಲ ನಿಜವಾಗ್ಲು ಮೊದ್ಲಿಗೆ ಹೆಂಗ ಮಾಡ್ದಾಗ ನನ್ಗ ಏನ್ ಅನ್ಸಿದಿಲ್ಲಾ ಅದುೇ ಎಲ್ಲ ಇದೇ ಇರ್ತಾವ ಏನ ಇದು ಈಗ ಕೆಲಸ ಒಂದ್ ಅದ ಎಲ್ಲ ಒಂದೇ ಅದ ನಾವ್ ನಮ್ ಜೊತೆ ಆರಾಮ್ಸೆ ಮಾಡ್ಕೊಬೋದ ಅಂತ ಕೆಸ ಹಚ್ಚಿದ್ರ ಹ ಈ ನನಗೆ ಹಿಂಗ ಅಡ್ಡ ಡ್ಡ ಹಚ್ಚಬಿಟ್ಟ ಇನ್ನು ತಮ್ಮ ಇವನಿಗೆ ತಂಕ ಸಟ್ ಬಿಡ್ಬಿಟ್ಟಿ ನಾನು ಈಗಾಳ ಇದು ಮಾಡಲ್ಲ ನಿಜಾಗಗ್ಲಲ್ ಒಮ್ಮೆ ಬಾಳ ಉರಿತದಪ್ಪ ಹಿಂಗ ಮಾಡೋಣ
ಹ್ಮ್ ನಾನು ಆಗ ಮುಗಿಸ್ತಿದ್ನಿ ನಂದ್ ಹೇಳಿಲ್ಲ ಇದ ಹಿಂಗ ಆಗೇದ ಅತ್ತಂದ ಫೇಕ್ ಆಗತ್ತವ ಅಂತಂದ
ಈ ಹಂಗಲ್ಲ ಇಲ್ಲ ಈಗ ನೀವು ಫೋನ್ಚ್ಚ ಉತ್ತರ ಕೊಡ್ತಿ ಮಾ ನಡ ನಡೀತದ ಇಲ್ಲ ಎಂತ ಮವು ಇಲ್ಲಿ ನಮ್ಮ್ ಇನ್ನೊಬ್ಬ ದೋಸ್ತನ್ ಮುಂದೆ ಅದೇ ನಾನ ಮತ್ತ ಸಿಟ್ಟ ಎಲ್ಲರ ತೆಗಿಬೇಕಲ್ಲ ಅದೇ ಹೇಳ್ದ ಅಲ್ಲ ಈಗ ನೋಡ್ಲಿ ನಮ್ ಜೊತೆ ಇದ್ದವನ್ ಹಿಂಗ ಮಾಡ್ತಾನ ಹೆಂಗ ಮಾಡುದ್ ಎಲ್ಲ ಹಂಗ ಹಿಂಗತ್ತ ಇಲ್ಲ ಅವನು ಆದ್ರೆ ಸ್ವಲ್ಪ ಮನುಷ್ಯ ಈಗ ಹುಡುಗ ಸ್ವಲ್ಪ ಚಂಜಗಲ್ಪ ಹಂಗಿಂಗ ಅಂದ ಏ ಏನಂಗ ಗೊತ್ತಲ್ಲ
ಹೇಳಕ್ ಬರಂಗಿಲ್ಲ .
ಇಲ್ಲ ಹ ಅದ ಯಾಡ್ನೇ ಮಾತಪಾ ಅದ ಚ ಅದ ಬದ್ಲಾಗುದ ಹೆಂಗಾರ ಇಲ್ಲರಿ. ಅವಂದು ದೋಸ್ತರಿಗ ಮಾತಾಡ್ಸುದ ಅದ ಏನರ ಇರತ್ತ
ಇಲ್ಲಾಂದ್ರೆ ಅವ್ ನಂಬರ್ ನಂಗ ಇಸದ ಕೊಡ್ಬೇಕಾರ ನನ್ಗ್ ಇಪ್ಪತ್ತು ಕೊಡ್ತನ ನಾ ಎಂಬತ್ತ್ ತೊಗೋತೆನಿ ಮಾತಾಡತೇನ ಈಗ
ಆಯ್ಯ ನಾನ್ ಅಯ್ಯ ಅದು ಬಿಡು ಹಿಂಗೆ ಹೇಳಿಕೆಶಿ ನಮ್ ದೋಸ್ತ್ ಇಸ್ಕೊಂಡಿದ್ದ ನಾನು ಒಟ್ಟ ಮುಗಸ ಅಂತ ಅಂದಿದ್ದೆ.
ಹಾ
ಇಲ್ಲ ನಾ ಮಾಡ್ತೇನ ಅಂತ ಅಂದ ತನ್ ಕೆಲಸ ತಾನೇ ಮಾಡ್ತೇನ ಅಂದ ಸರಿ ಮಾಡ ಅದನ್ನೂ ಮಾಡಕೂ ತಯಾರಿಲ್ಲ ಅಂದ ಏನು ಹೇಳಲಿ ಹೇಳ್
ಹ್ಮ ಅದು ಕರೀನ.
ಅದ್ಮಳ ಅಣ್ಣ ಒಂದ್ ಹೇಳ ಅಣ್ಣ ಅಲ್ಲಿ ಅದು ಅದು ಸಿಟ್ಟು ಎಸ್ಟ್ ಬರುತ್ತಂದ್ರ ತಡ್ಕೊಳಕ್ ಆಗಲ್ಲ. ಏ ಮಾಡಕು ಬರಲ್ಲ ಅಂಡಕೇಶಿ ಜೊತೆಗ ಇರಾವ್ರ
ಈಗ ಟೂರ್ ಪ್ಲಾನ್ ಯಾವ ಸೈಡ್ ಹಾಕಿರಿ ಪ್ರವಾಸಕ್ಕೆ
ಏ ಇವ್ರು ದಿನಕೊನ್ನೊಂದ್ ಹೇಳಕತ್ತಾರಪ್ಪೋ ಇವ್ ಹೇಳಳ್ಲಿಕ ಈಗ ಈಗ ಹೇಳ್ಯಾ ಅದು ಏನಾರ ರದ್ದು ಮಾಡಿದ್ರು ನನ್ಗೇನು ತೊಂದರೆ ಇಲ್ಲ ನನಗೆ ಪದ್ಮನಾಬಿನಿ ಹೋಗಬೇಕ ಅಂತ ಆದ.
ಪದ್ಮನಾಭ ತಮಿಳ್ನಾಡ ಹಾ ಮತ್ತ ಕೇರಳದಾಗ ಐತೆ ಎನ ಲಾಸ್ಟ್ ಬಾರ್ಡರ್ ಹ ಕನ್ಯಾಕುಮಾರಿ ಏನ ಅದ ತಪ್ಪಿತಆಲ್ -
ಹಾ ನನಗ ಅಲ್ಲಿ ಹೋಗಬೇಕತ್ತದ ಈ ನನ್ ಮಕ್ಳ ದಿನಾ ಒಂದ ಒಂದ ಹೇಳಕತ್ತ ತರ ಈಗ ನೋಡ ರದ್ದು ಮಾಡಿದ್ರೆ ನನ್ಗೆನ ನಷ್ಟ ಇಲ್ಲ. ಮತ್ತಯಾರ - ಇವರು ಅಂದ್ರು ನಮ್ಮ ನಮ್ಮ ಗುಂಪನ್ಯಾಗ ಒಬ್ಬವ ಅಲ್ಲಿ ಹೋಗ ಬಂದಾನ. ನಾ ಇನ್ನೊಮ್ಮೆ ಅಲ್ಲಿ ಹಾಕು ಗೊತ್ತಆಯ್ತಿ ನೀವ ಹೋಗಿ ಬರ್ತಿದ್ರ ಹೋಗಿ ಬರ್ರಿ ನಾ ಬರಲ್ಲ ಅಂದ ಈಗ ಅವ ಬರ್ಲಿಕ್ಕ ಮತ್ತತ್ ಹೋಗುದೇನ್ ಬತ್ತ ಅಂದಕೇಶಿ ಅವನ್ ಬಿಟ್ರ ಒಂದ ನಾಕೈದು ಮಂದಿ ಅವಂದ್ರ ಅವನ ಹಿಂದ ಹಿಂಗ ಹಿಂಗ್ ಬಿಡ್ತಾರೆ ಯಾಕಂದ್ರೆ ಹ ಅವು ಅವನ ಬಿಟ್ಟ ಬಿಟ್ಟ ಅಲ್ಲಿ ನಾ ಹೆಂಗ ಬರ್ಲಿಲ್ಲ ಇವ ಬಿಟ್ಟಲ್ಲಿ ಹೆಂಗ ಬರ್ಲಿ ಅದಕ್ಕೆ ನೀವೇ ಎಲ್ಲರೂ ಹಾಕ್ಲಿ ನಾನೇ ಬರ್ತೇನೆ ಅಂದಿನಿ ಏನ್ ಹೇಳಿ ಕೊನೆಗ - ಹ ಇವ್ರ ಬರ್ಲಿಕ್ಕಂದ್ರು ಏನ್ ತೊಂದರೆ ಇಲ್ಲ.
ನೀವ ಎನು ಒಂದ ಊರಿಗ ಹೊಂಟಿರಿ ಏನ್ ಹೆಂಗ ಹೊಂಟಿರಿ
ಒಂದೇ ಊರಿಗೆ ಅಂದ್ರೆ ಹಂಗಲ್ಲಾ ಅಲ್ಲಿ ಹೋಗ್ಯವಂದ್ರ ಸುತ್ತಮುತ್ತ ಎನ್ಎನ್ ನೋಡ್ಕೊಂಡೆ ಬರ್ತೀವಲ್ಲಾ.
ಇಲ್ಲಂದ್ರ ಹೇಳಿ
ಸಮುದ್ರ ತೀರ ಅದ ಸಮೀಪ
ಸಮುದ್ರ ತೀರ ಈಗ ಈಗ ಚಳಿಗಾಲ ಬಿಡ್ ಬರೊಬ್ಬರ ಆಕೆತ್ತಿ. ಚಳಿಗಾಲ ಮಳಿಗಾಲ ಕರೆಕ್ಟ್ ಹೊಂದತೇತಿ.
ಹ್ಮ್
ಇಲ್ಲಾಂದ್ರ ತಮಿಳ್ನಾಡು ವೆಳ್ಳೂರ ಟೆಂಪಲ್ ಮನಗಂಡ ಇದೆ.
ಯಾವದು
ತಮಿಳ್ನಾಡು ವೆಲ್ಲೋರ ವಲ್ಲೋರ ಎಲ್ಲೋರ ಟೆಂಪಲ್ ಗೋಲ್ಡನ್ ಟೆಂಪಲ್
ಇದೊಂದ ಹಾಕರ್ ಹಾಕ್ಲ ಇಲ್ಲಿಂದ ಎಷ್ಟು ಎಷ್ಟು.
ಏ ಇಲ್ಲಿಂದ ನಿಯರ್ ಬೆಂಗಳೂರು ಇಂದ ಬಾಳ್ ಮಾಡೇ ಐತಿ ಎಷ್ಟ ಅಂದ್ರ
ಈಗ ಯಾಡ್ ಒನ್ನೂರ ಮುನ್ನೂರ ಮುನ್ನೂರ ಅಂದ್ರ ಇವು ಎರಡ್ನೂರ್ ಮುನ್ನೂರು ಇರ್ತಾವಲ್ಲ ಅವಕ್ಕ ಇಲ್ಲೆ ಒಂದೊಂದ್ ದಿನ ಅಂದ್ರೆ ಶನಿವಾರ ಹೋಗಿ ರವಿವಾರ ಬರೋ ಹಿಂಗ ನಡೀತದ ಅದಕ್ಕ.
ಹ್ಮ್ ಇದ್ ಇಲ್ಲಿಂದ ಆದ ಎಷ್ಟ ಅಕೇತಿ.
ಏಳ್ನೂರು ಏಳ್ನೂರು.
ಏಳ್ನೂರು ಏಳ್ನೂರು ಒನ್ ನೈಟು ಹ ಇದ್ ಹೆಂಗ ಹೆಂಗ ಆಯಿತೆ ಗೊತ್ತ ಆಯ್ತಿ ಆನ ಚಲೋ ಐತಿ ಅದ್ರ ಸರ್ಚ್ ಮಾಡ್ಬೇಕ ಆ ಕಡೆ ಇ ಕಡೆ ಮತ್ತೆ ಎಲ್ಲೆರ ಅಡ್ಯಾಡೋವ ಅದಾವ ಅನ
ತಮಿಳ್ನಾಡು ಅಂದ್ರೆ ನಡಿತದ್ ಬಿಡು.
ಏ ಇಲ್ಲ ನೀ ಕರ್ನಾಟಕದಾಗ ಅದ ಏರಿಯಾ ಒಂದ ಹೋದೆ ಅಂದ್ರೆ ಒಂದ್ ಐ್ ದಿನದಾಗ ಒಂದ್ ಬಹಳ ಊರ್ ನೋಡ್ಬಹುದು ಅಂದ್ರೆ ಹೆಂಗ ನಮ್ದ ಪ್ಲೇಸ್ ಅವತ್ತ ಅರವ ಕಿಲೋಮೀಟರ್ ಅದಾವ್
ಹಾ ಅದೇ ಹ್ಮ್ ಅಲ್ಲಿ ಹಂಗಿಲ್ಲ ಅಲ್ಲಿ ದೇವಾಲಯಗಳು ಜಾಸ್ತಿ ಅದಕ್ಕ್ರ
ದೇಹ ಜಾಸ್ತಿ ಅದಾವ ಆದದ್ರ ದೂರ್ ದೂರ ಅದಾವ
ಅದ ಇನ್ನೊಂದ ಏನ್ ಗೊತ್ತನಾ
ಹಾ
ನಮ್ ಗುಂಪ್ ನಾಗ ದೇವರು ದನ್ರು ನೋಡ್ರ ಒಂದ್ ಇಬ್ರೇನದೇವ್ ನಾವವು ಇಬ್ರು ಇಬ್್ರೇನ್ ಮೂರೇ ಜನ ಅಷ್ಟೇ
ಹಾ
ಹುಳಕಿಂದ ಹಾಕಿದ ಜನ ದೇವ್ರ ಅಂದ್ರನೆ ಹಣ್ಣ ಅವ್ ಯಾಕಕ್ ಬಲ್ ಅಂತಾರ ಅಂದ್ರ ನಮ್ ಜೊತೆಗ ಇದವ ಸಂಪ್ರದಾಯ ಹೆಂಗ ಹಿಂಗ ಜಾಸ್ತಿ ನಡೆಸ್ತಾನೆ
ಹ ಇಲ್ಲಾಂದ್ರೆ ಎಷ್ಟ್ ಹೇಳಿ ರೊಕ್ಕ ಹಾಕ್ರ ಹುಡುಗರು ಎಲ್ಲಾರು ಒಂಡರ್ಲ ಗೆ ಹೋಗುವೆ
ಅಯ್ಯ ನಾವಲ್ಲೇ ನಂಗ್ ನೀರಂದ್ರೆನು ಭಯ ಅಲ್ಲಿ
ಏಯ್ ದ್ಯಾಸ್ ಒನ್ ಇದ ಅದ ಏನದ ಜೀವನದ ಒಂದು ನೆನಪು ಜೀವನದ ಒಂದು ಕ್ಷಣ
ನೋಡೋಣ ಒಂದು ಯಾವುದಾದರೂ
ಹ ಮುಂದೆ ಯಾವಾಗರಲ್ಲೋ ಹೀಗ ಇರತಿ ಹಾಲ್ದ ಆದತ್ಯನದು ಎಬ್ು ಹೇಳಳ್ನ ಹೋಗೋನು
ಹದಡ ಅವ ಡಮ್ಕಿ ಹೊಡ್ದ ಅಂದ್ರೆ ಡೇರ್ ಎಲ್ಲ ಕೆ
ಏ ಇಲ್ಲ ಇಲ್ಲ ಅಂತದ್ರ ಧೈರ್ಯವಂತ ಅವನ ನಿಂಗ ನ್ ಗೊತ್ತೈತಿ ಇವತ್ ಇವತ್ಗೋದೈತ್ ನನ್ಗ ನಮಗೆ ಎಲ್ಲಾ ಚಪಾತಿ ಪಲ್ಯ ತ್ ಅಡಗಿ
ಹ್ಮ್
ಅವ್ರ ಏನ್ ಮಾಡ್ಕೊಂಡಿದ್ರು ಅಡುಗೆ ಮಾಡೋರೆ
ಬಟಾಣಿ ಪಲ್ಯ
ಎಲ್ಲಿ ಬಟಾಟಿ ಪಲ್ಯ ಸಾರ್ ಸ್ವೀಕಣೆ ಮಾಡ್ಕೊಂಡ್ರವಂತವ್ರ ಶ್ರೀಕಾಂಣ್ ಮಾವಿನ್ಣ ಶ್ರೀಕಾಂಣ್ ಗೊತ್ತಲ್ಲಾ
ಅವ್ರ ಅವ್ರದ್ದ ಮಾಡ್ಕೊೊಳ್ಳಿ ಬೆಳ್ಳ್ಯಪ್ಪ ನಾವಿಂಗ ಕೇಳಲ್ಲ ಅದೇ ನಮ್ ದುಡ್ಡಿಂದ ಮಾಡಿದ್ರ ಅವ್ರಿಗೆ ಹತ್ತ ಗತ್ತಲ್ಲ ಅವರುನ್ನು ಮಾಡ್ಕೊಯತ ಮಾಡ್ಕೊು ಮಾಡಿಲ್ಲ
ಅದು ಕರ್ಮ ಬಿಡ
ಹ್ಮ್
ಎಲ್ಲಾ ನಿಮ್ ಸೈಡ್ ಎಲ್ಲಾ ಬರಬರ್ ಐತೆ ಮಳಿ ಬಳಿ ಆಗದದೆ ಆಯ್ತು ಆಮೇಲೆ ಹೊಸನಂಗಾರ